ಹಲೋ
ಹಲೋ
ಹ
ನಮಸ್ತೆ ಹೇಳಿ ಹಾ ಚೆನ್ನಿದ್ದೀ ನೀವು
ಹಾ ನಾವು ಚೆನ್ನಾಗಿದ್ದೀರಿ ಏನ್ ಮಾಡ್ತಿದ್ದೀರಾ
ಏನ್ ಮಾಡ್ತಾಲ್ಲ ಸ್ವಲ್ಪ ಮನೇಲಿ ಮ್ಯಾಕೆ ಇದ್ದಾವೆ
ಹ್ಮ್
ಅವಕ ಮೇವು ಹಾಕೋದಕ್ಕೆ ಮೇಯಿಸಸ್ಕೊಂಡ್ ಹೋಗೋದಕ್ಕೆ ಹೊಡ್ಕೊಂಡ್ ಬಂದು ಅವ ಮೇಯಿಸತ
ಹ್ಮ
ಏ ನೀ
ಏನು ಇಲ್ಲ ನಾವು ಈಗ ಟೀ ಕುಡಿಬೇಕು ಅನ್ಕೊಂಡಿದೀವಿ ನಮ್ ಸ್ನೇಹಿತರೆಲ್ಲಾ ಹ ಗೋಸ್ಕರ ಕಾಯ್ತಿದೀನಿ ಯಾಕಂತಂದ್ರೆ ಎಲ್ರೂ ಒಟ್ಟಿಗೆ ಹೋಗೋದೇ ಅಭ್ಯಾಸ ನಮ್ಗೆ ಡೈಲಿ ಊಟ ತಿನ್ನೋದಕ್ಕೆ ಹ ಹೌದು
ಅ
ಕೆ ಆಗ್ಲಿ ಅಥ್ವಾ ಎಲ್ಲಿೂ ಹೊರ್ಗಡೆ ಹೋಗ್ಬೇಕೆ ಆಗ್ಲಿ ಕಾಫಿ ಟೀ ಮಾಡ ಕುಡಿಬೇಕು ಅಂತಂದ್ರು ನಮ್ ಇಷ್ಟು ಜನ ಒಟ್ಟಿಗೆ ಹೋಗ್ತಿೀವಿ ಒಬ್ಬರು ಬಿಟ್ಟ ಒಬ್ರು ಹೋಗಲ್ಲ
ಹಾ ಎಲ್ಲದಕ್ಕೂ ಒಟಿಕೆ ಹೋಗ್ತೀರಾ
ಅಂದ್ರೆ ಹೊರ್ಗಡೆ ಹೋಗ್ತವಿ ಅಲ್ವಾ ಹೊರ್ಗಡೆ ಹೋಗೋದಿಕ್ಕೆ ಆ ರೀತಿ ಇನ್ನು ಪ್ರವಾಸಕ್ಕೆ ಕ್ಕು ಅಷ್ಟೇ ಆಗ್ಲಿ ಒಬ್ಬ್ರ ಇಲ್ಲ ಅಂದ್ರೆ ಒಬ್ಬರು ಹೋಗೋದಿಲ್ಲ ನಾವು
ಹಾ ಹಾ ಹಾ
ಆದ್ರಿಂದಾನೇ ತುಂಬಾ ಸಲ ಪ್ರವಾಸಕ್ಕೆ ಹೋಗ್ಬೇಕು ಅಂತಂದ್ರು ಅದು ಆಗದಿಲ್ಲ
ಏಕೆ ಯಾರಾದ್ರೂ ಒಬ್ರು ಕ್ಯಾನ್ಸಲ್ ಮಾಡ್ತಾರಾ
ಬಂದ್ರೆ ಲಾಸ್ಟ್ ಇನ್ನೇನು ಹೋಗೋ ಇದ ಸಮಯದಲ್ಲಿ ಇಲ್ಲಾ ನನ್ ಮನೆಗ್ ಹೋಗ್ಬೇಕು ಇನ್ ಮುಂದೆಗ್ ರಜಾ ಇದೆ ಅಂತ ಇಟ್ಕಿ ಇಲ್ಲಾ ನನ್ ಮನೆಗ್ ಹೋಗ್ಬೇಕು ಅಮ್ಮ ಅಪ್ಪ ಅಮ್ಮ ನೋಡಿಲ್ಲ ಮನೆಗ್ ಹೋಗಿ ತುಂಬಾ ದಿನ ಆಯ್ತು ಅಂತ ಒಬ್ಬರು ಹೇಳ್ತಾರೆ.
ಹಾ
ಇನ್ನೊಬ್ರು ಇಲ್ಲ ನನ್ಗೆ ಹಾಗಲ್ಲ ಈಗ ಆ ದುಡ್ಡಿಲ್ಲ ಆತರ ಇನ್ನೊಬ್ರು ಹೇಳ್ತಾರೆ ಅದೇ ರೀತಿ ಎಲ್ಲಾರು ಒಬ್ಬೊಬರು ಅವ್ರ್ದು ಹೇಳಿ ಕ ಮತ್ತೆ ಅದನ್ನ ಹೋಗೋದನ್ನ ನಿಲ್ಸ್ಬಿಡ್ತಾರೆ ಹ್ಮ ಹ ಬಿಟ್ರೆ ಕಾಲೇಜ್ ಅಂತ ಬಂದಾಗ ಕಾಲೇಜ್ ಅಲ್ಲಿ ಅಷ್ಟೊಂದ ಜನ ಏನು ನನ್ಗೆ ಸ್ನೇಹಿತರೇಏನಿಲ್ಲ ಈಗ ಸದ್ಯಕ್ಕೆ
ಹಾ
ಅ ಅದ್ರಲ್ಲಿ ಒಬ್ಬ ಏನೋ ಇದ್ದಾನೆ ನನ್ ಸ್ನೇಹಿತ ಅಂತ
ಹಾ
ಇತ್ತೀಚೆಗೆ ಸ್ನೇಹ ಆಗಿದ್ದು ಅದು ಒಳ್ಳೆ ವ್ಯಕ್ತಿ ಅಂತ ತೈಕೊೊಳ್ಳಿ ಆದ್ರೆ ಎಷ್ಟು ಮಾತ್ ಮಾತಾಡ್ತಾನೆ ಅಂತ ಅಂತ ಅಂದ್ರೆ ತುಂಬಾ ಮಾತಾಡ್ತಾನೆ ತುಂಬಾ ಮಾತಾಡ್ತಾನೆ ಒಂದ್ ಸ್ವಲ್ಪ ಕಡಿಮೆ ಮಾತಾಡುವ ಅಂತ ಹೇಳ್ತೀನಿ ಆದ್ರೂ ಕೇಳೋದೇ ಇಲ್ಲ ಅವನು
ಇರಿಟೇಟ್ ಮಾಡ್ತಾನ
ಟೆಟ್ ಅಂತ ಮಾಡಲ್ಲ ಅಂದ್ರೆ ತುಂಬಾ ಮಾತಾಡ್ತೇನೆ ನನ್ ಜೊತೆ ಮಾತಾಡ್ದಂಗೆ ಬೇರೆಯವ್ರ ಜೊತೆ ಮಾತಾಡ್ದಾಗ ಅವ್ರು ಅವ್ರ ಬಗ್ಗೆ ಏನಾದ್ರೂ ಹೇಳ್ದಾಗ ನಂಗಗೆ ಅದ ಇಷ್ಟ ಆಗೋದಿಲ್ಲ ಅಂದ್ರೆ ನಮ್ ಸ್ನೇಹಿತರ ಬಗ್ಗೆ ಯಾರು ಏನು ಮಾತಾಡ್ಬಾರ್ದು ನಂಗೆ ಹ್ಮ್ ರತಿ
ಮತ್ತೆ ಹೇಳಿದ್ರೆ ಅರ್ಥ ಮಾಡ್ಕೊಂಡಿರ್ತಾನಲ್ಲ
ಅರ್ಥ ಮಾಡ್ಕೊಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋದು ಬೇರೆ ಅದ ಅನ್ವಯಿಸ್ಕೊಳ್ಳೋದು ಬೇರೆ ಅರ್ಥ ಮಾಡ್ಕೊಂಡ್ರೆ ಸಾತ್ ಆಗೋದಿಲ್ಲ ಅದನ್ನ ಅವರು ರೂಢಿ ಮಾಡ್ಕೋಬೇಕು ಅವ್ರ ನಿಜ್ಜ ಜೀವನದಲ್ಲಿ ಹಾಗಲ್ಲ ನೀ ಹೇಳಿದ್ದಕ್ಕೂ ಒಂದಷ್ಟೆ ಬತ ಬರುತ್ತಲ್ವಾ
ಹ ಮತ್ತ ಆ ತರ ಅಲ್ಲ ಈ ತರ ಅಂತ ಮತ್ತ ಮತ್ತ ಇನ್ನು ಉಂತ ಹೇಳಿ ಅರ್ಥ ಮಾಡ್ಕೊಂತಾರ
ಹೇಳಿದ್ದೀನಿನ್ ನೋಡ್ಬೇಕು ನೀ ಏನ್ ಮಾಡ್ತಾರೆ ಅಂತ ಹ್ಮ್ ಮತ್ತೆ ನಿಮ್ಗೆ ನೀವು ಯಾರ ತಿಿ ಿರುವಥ ಗೆಳೆಯರು ಇಲ್ವಾ
್ರಿ ಳತ ಇದ್ದಾಳೆ ನಮಗೂ ನಮಗೂ ಗೆಳೆಯತ್ ಇದ್ದಾರೆ ಕೇಳ್ಸ್ತೇಲ್ವಾ ನನ್ಗೂ ಗೆಳೆಯಾರ್ ತುಂಬಾ ಆತಾರೆ ಹುಡುಗರು ಹುಡುಗರು ಲ್ಲಿ ಗೆಳೆಯರು ತುಂಬಾ ಜನ ಇದ್ದಾರೆ ಆದ್ರೆ ಹುಡ್ಗಿಯಲ್ಲಿ ಒಬ್ಳ ಗೆಳತಿ ಅಂತ ಒಂದ್ ಆರು ತಿಂಗಳಿಂದ ಒಬ್ಳು ಸಿಕ್ಕಿದಾಳೆ
ಹ್ಮ್
ತುಂಬಾ ಕೇರ್ ಮಾಡ್ತಾರೆ ಮನ್ಸಿಏನ
ಹಂಗ್ರೆ ತುಂಬಾ ಪುಣ್ಯ ಮಾಡಿದೀ ಗ ಆ ಗೆಳೆತನ್ ಪಡಿಯೋದಿಕ್ಕೆ ನೀವು
ಹೌದು ಖಂಡಿತ ಮಾಡಿದ್ದೀನಿ ತುಂಬಾ ಲಕ್ಕಿ ಅನ್ಕೊಂತೀನಿ ನಾನು ಅವಳು ನನ್ಗೆ ಸಿಕ್ಕರದು ಹಾ ನನ್ಸ ಏನ ಇದ್ರು ಡೈರೆಕ್ಟ್ ಆಗ ಹೇಳ್ತಾಳೆ ಏನ ಮುಚ್ಚಿಡಲ್ಲ ನತ್ರರ ಮತ್ತೆ ನಂದೇಏನಾದ್ರು ಮಿಸ್ಟೇಕ್ ಇದ್ರು ಹ ಹೇಳ್ತರು ಅದ್ ಮಾಡ್ಬೇಡ ಈ ತರ ಮಾಡು ಅದು ಸರಿ ಇಲ್ಲ
ಹ್ಮ್
ಹಂಗೆ
ಹ್ಮ್
ಮತ್ತೆ ತುಂಬಾ ಕೇರ್ ಮಾಡ್ತಾಳೆ ಊಟ ಮಾಡ್ದ ಹಿಂದ ಸ್ಣ ಅಂತಳೆಗೆ ಆ ತರ
ಹ್ಮ
ನಿ ತುಂಬಾ ಲಕ್ಕಿ ಆಗಿದ್ದೆ ಸ್ವಲ್ಪ ಹೊಳಸ ಹೆ ನನ್ಗೆ ಹ
ಮತ್ತೆ
ಮತ್ತೆ ಏನಿಲ್ಲ ನಿಮ್ ಗೆಳೆಯನು ತುಂಬಾ ಲಕ್ಕಿ ಮಾಡಿದ್ದ ಅನ್ಸುತ್ತೆ ನಿಮ್ಮಂತ ಗೆಳತನ ಸಿಗೋ
ಹೌದು ಅವನಂತೂ ನನ್ನಂತ ಗೆಳತಿನ ಪಡ್ಯಕ್ಕೆ ತುಂಬಾ ಏನು ಪುಣ್ಯ ಮಾಡಿದ್ದಾನೆ ನಾನು ಕೂಡ ಅವ್ನ್ ಪಡ್ಯೋದಕ್ಕೆ ತುಂಬಾ ಪುಣ್ಯನೇ ಮಾಡಿದೀನಿ ಅನ್ಕೊಳ್ಳಿ ಅಂದ್ರೆ ಅವ್ನ್ ತೋರ್ಸೋ ಕಾಳಜಿ ಆಗಿರ್ಲಿ ಪ್ರೀತಿ ಆಗಿರ್ಲಿ ಯಾವ್ ತರ ಅಂದ್ರೆ ಗೆಳತೀರು ತೋರಿಸ್ತಾರೆ ನನ್ ಗೆಳತೀರು ಕೂಡ ಅದೇ ತರ ಕಾೇಜಗ ತೋರ್ಸ್ತಾರೆ ಆದ್ರೆ ಗೆಳತೀರು ಸ್ನೇಹನೇ ಬೇರೆ ಗೆಳೆಯನ ಸ್ನೇಹನೇ ಬೇರೆ ಅಂತ ತೋರ್ಸ್ಕೊಟ್ಟಾಗರು ಚೆನ್ನಾಗಿದೆ ಅದೇ ರೀತಿ ನಮ್ ಸ್ನೇಹದ ಮೇಲೆ ಯಾವುದೇ ರೀತಿಯಾದ ಕಣ್ಣು ಏನು ಅಂದ್ರೆ ಬೀಲ್ದಿರ ಜಗಳ ಆಗ್್ದಿರಾ ಇದೇ ತರ ಚೆನ್ನಾಗಿದ್ರೆ ನಮಗು ಖುಷಿ ಅಷ್ಟೇ ಹೇಳದು ಇಲ್ಲ
ಅತ್ರ ನನ್ಗಂತೂ ಅವು ಒಂದ್ ದಿವಸ ಹ ಒಂದ ಹತ್ತು ನಿಮಿಷ ಮಾತಾಡಿಲ್ಲ ಇರೋದ ನಿಮ್ಗೆ ಇಷ್ಟಲ್ಲ ಒಂದ ನಿಮಿಷ ಮಾತಾಡಿಲ್ಲ ಅಂದರು ಏನೋ ಒಂಥರ ಕಳ್ಕೊಂಡಿ ಅನ್ಸ ನನ್ಗೆ
ಹೌದು ಅಂದ್ರೆ ಯಾಕೆ ಹಂಗ್ ಅನ್ಸುತ್ತೆ ಅಂತಂದ್ರೆ ಇವಾಗ ಇವಾಗ ನಾವು ಅಷ್ಟೆ ನಾ ಅಷ್ಟೇ ನನ್ ಗೆಲ್ತಂಗ್ ಗೆಳೆಯಜಕ್ಕೆ ಅವ್ರ ದಿವಸ ಮಾತಾಡಿಲ್ಲಾ ಅಂತಂದ್ರೆ ನನ್ಗೆ ಒಂದಥರ ಬೇಜಾರ್ಗುತ್ತೆ ಯಾಕೆ ಹೆಂಗ ಮಾ ಅಂದ್ರೆ ಅವ್ರ ಅವ್ರ ಈಗ ಒಂದ್ ಸ್ವಲ್ಪ ನಮ ಕೆಲ್ಸದದಲ್ಲಿ ಇದೀಿನಿ ಅಂತ ಹೇಳ ಅವರು ಅಜ್ಜ ಎಲ್ಲಗೂ ಕೂಡ ಇಲ್ಲ ನಮ್ಮನೆಲ್ಲ ನಾವು ಬೇಡ ಅನ್ಸುತ್ತೆ ಇವ್ರಿಗೆ ಅಜ್ಜ ಹಂಗೆ ನಮ್ಗೆ ಅನ್ಸುತ್ತೆ ಅಷ್ಟು ಅವ್ರ ಅಷ್ಟಾಗರ್ತೀವಿ ಆ ಬೇಜಾರ್ ಹಾಗೆ ಆಗುತ್ತೆ ಎಲ್ಲಗೂ
ಎಷ್ಟೇ ಬಿಸಿ ಇದ್ರು ಒೊಂಡೆ
ಆದ್ರೆ ನಗೆ ಹಂಗ ಮಾಡಲ್ಲ ಅವ್ರ ಎಷ್ಟೇ ಬ್ಯುಿ ಆಗಿದ್ರು ಕೂಡ ಕಲ್ ಮೆಸೇಜ್ ಆದ್ರು ಮಾಡ್ತಾರೆ ಅವರು ಕೆಲವೊಂದ್ಸಲಿ ಮಾಡ್ತಾರೆ ಅವಾಗ ಒಂದ್ ಸ್ವಲ್ಪ ಕೋಪ ಮಾಡ್ಕೋತೀನಿ ಆಮೇಲೆ ನಾನೇ ಸರಿ ಹೋಗ್ತೀನಿ ಓ ಈಗಿತ್ತಲ್ವಾ ಕೆಲ್ಸ ಈಗ ಹೇಳಿದ್ರು ಅಲ್ವಾ ಅಂತ ಹೇಳಿ ಇದರು ಮತ್ತೆ ಮಾತಾಡ್ತೇನೆ
ಹಾ
ಹ್ಮ್
ಮತ್ತೆ ಅವ್ರು ಫಟ್ ಮಾಡ್ಕೊಂಡಾಗ ಸಮಾಧಾನ ಏನಾದರೂ ಮಾಡ್ತಾವ ನಾನ್ ಸಿಟ್ ಮಾಡ್ಕೋನೋಗಂತ ನನ್ ಗೆಳತಿ ಅಂತ ಸಮಾಧಾನ ಮಾಡ ಯಾಕಂದ್ರೆ ಅವಳು ನಾನೇ
ಹೌದು ಯಾಕೆಂತಂದ್ರೆ ಹೆಣ್ಮಕ್ಕಿಗೆ ತುಂಬಾ ಕೊ
ಹ ಅವಳ ಅವಳಿಂದ ಮಿಸ್ಟೇಕ್ ಆಗಿದ್ರು ಸರಿ ನನ್ನಿಂದ ಮಿಸ್ಟೇಕ್ ಆಗಿದ್ರು ಸರಿ ನಾನೇ ಸಮಾಧಾನ ಮಾಡ್ಬೇಕದನ್ನ
ಹ್ಮ ಹೌದು ಯಾಕೆ ಅಂತಂದ್ರೆ ಹುಡ್ಗಿರು ಏನಂತಂದ್ರೆ ಅದ ಹಂಗೆ ಏನ್ ಮಾಡದಕ್ ಆಗದಿಲ್ಲ ಜಗದ ನಿಯಮ
ಹಾ
ನನ್ಗೂ ಅಷ್ಟೇ ಆ ರೀತಿ ಎಲ್ಲಾ ಸಮಾಧಾನ ಮಾಡದಕ್ ನಿಜವಾಗ್ಲೂ ಬರೋದೇ ಇಲ್ಲ ಅದನ್ ಸಮಾಧಾನ ಮಾಡ್ಬೇಕು ಕೊತಾ ಕೊಡ ನನ್ಗ್ ಗೊತ್ತಾಗೋದಿಲ್ಲ ಹ್ಮ್ ಅದಕ್ಕೆ ನ ಸಮಾಧಾನ ಮಾಡೋದಕ್ ಹೋಗಿಲ್ಲ ಇವಾಗ ನಾನು ಸಮಾಧಾನ ಮಾಡಕ್ ಹೋಗಿದ್ದೇನೆ ಅಂತ ಇಟ್ಕೊಳ್ಳಿ ಅವ್ರ ಸಮಾಧಾನ ಆಗ್ಬೇಕು ನಾನ ಸಮಾಧಾನ ಮಾಡ್ತಿದ್ದೀನಿ ಅಂದ್ರೆ ಸಮಾಧಾನ ಆಗ್ ಧೀರ ಅದೇ ತರ ಅದಕ್ಕೆ ಮತ್ತೆ ಇನ್ನೊಂದ ಎ ಹೇಳ್ತಿದ್ರೆ ನಂಗ ಇನ್ನೂ ಸಿಟ್ ಬರುತ್ತೆ ಆಗ ಸಿಬ್ಬದ ಆಗ ನಂಗ ಇನ್ನುೂ ಬೈಬೇಕು ಅವ್ರನ್ನ ಆಗ ಇನ್ನುೂ ಜನ ಎಲ್ಲ ದೊಡ್ಡದಾಗುತ್ತೆ
ಇನ್ನ ಏದ ಎಕ್ಸಪಕ್ಟ್ ಮಾಡತಾ ಇತಾರೆ ಇರ ಏನಾದ್ರು ಬ ಈ
ಆ ರೀತಿ ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಅಂತ ಗೊತ್ತಾಗ್ಬೇಕು ಅಂತ್ರೆ ನಮ್ಗ ಅವವಾಗ ನಮ್ಮ ಏನು ಮೈಂಡು ಒಂದ್ ಸ್ವಲ್ಪ ಕಾಮ್ ಆಗಿರ್ಬೇಕು ಅವಾಗ ಗೊತ್ತಾಗುತ್ತೆ ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಏನು ಅಂತ ಎಲ್ಲ
ಏನ್ ನಿಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಗಲಾಟೆ ಮಾಡ್ದಂಗಿದಾರೆ
ಹ ಹೌದು ಈಗ ಕುಡಿಯೋ ಸಮಯ ಆಯ್ತು ಎಲ್ಲರೂ ಟೀ ಕುಡಿಯೋಕ ಹೋಗ್ತಿದ್ದಾರೆ ಅದಕ್ಕೆ ಅಷ್ಟು ಗಲಗಲ ಅಂತ ಅಂತಿದೆ
ಹ ಮತ್ತೆ ಊರು ಒಂದ್ ಏನಾದ್ರು ನಿರೀಕ್ಷೆ ಮಾಡ್ತಾ ಇರ್ತರೋದು ನೀವ್ ಯಾವಾಗ್ಲೂ ಏನಾದ್ರು ಒಂದ್ ಕರೀತಾ ಇರ್ತೀರಾ ಸ್ಪೆಷಲ್ ಆಗಿ ಯಾರು ಕರೀತಾರಲ್ಲ ಅವ್ರನ್ನ ಆ ಸಮಾಧಾನ ಮಾಡ್ಬೇಕಾದ್ರೆ ಅದು ಕರ್ದಿಲ್ಲ ಅವ್ರಿಗು ತುಂಬಾ ಬೇಜಾರಂದೆ ನನ್ ನನ್ ಗೆಳೆದಂತಾರೆ ಮಾಡ್ತಾ ಇರ್ತೀನ ನ ಅ
ಹ್ಮ್
ಹ ಹಂಗೆ ಆದೆ ನಂಗೆಗೆತಿ ಅವು ನನ್ಗೆತಿಗೆ ಅವೆಲ್ಲ ಗ್ಯಾಪ್ನ ಬರಲ್ಲ ಬಿಡಿ ನಾನೇ ನೆನಪಿಸ್ಬೇಕು ಮತ್ತೆ ನಾನ್ ಅವ್ಳ ತಪ್ಪ ಮಾಡಿದಾಗ ನಾನೇ ಸಮಾಧಾನ ಮಾಡಿದ್ರು ಸಮಾಧಾನ ಆದ್ಮೇಲೆ ಲಾಸ್ಟ್ ಕೇಳ್ತಾಳೆ ತಪ್ಪಾಯ್ತು ಅಂತ
ಲ್ಲ ಸ್ನೇಹಿತರಂದ್ರೆ ಹಾಗೆ ಇರ ತ್ತರ
ಆದ್ರೆ ಈ ಗೆಳತನ ಸಿಕ್ಕಾಗಿಂದ ತುಂಬಾ ಖುಷಿಿಯಾಗಿದ್ದೀನಲ್ಲ ನಾನು
ಹಾ
ಹ್ಮ. ಆದ್ರೂ ಮಾತಾಡಿಿಲ್ಲ ಅಂದ್ರರು ಬೇಜಾರ್ಾಗುತ್ತೆ ಆದ್ರೆ ಏನ್ ಮಾಡೋದಕ್ಕ ಆಾಗದ
ಹ್ಮ್ ಹಲೋ ಮತ್ತೆ ಸಮಾಚಾರ
ಮತ್ತೆ ಲ್ಲ ಎಲ್ಲ ನೀವ ಹೇಳ್ಬೇಕು
ಹ್ಮ್
ಹ
ಹ್ಮ ಇದ ಎ ಇದುಗ
ಹ್ಮ
ಇದವರೆಗೂ ಇಲ್ದ ಅಲ್ವಾ ಅಷ್ಟೇ ನಮು ಈ ಇಲ್ಲ ಹ
ಆದ್ರರು ನಿಮೊಂದ ಪಡೆಯಕ್ ಅವ್ರರು ಕುಣಿಯ ಮಾಡಿದಾರರು ಅವ್ರ ಡಕ ನೀವ ಪುಣ್ಯ ಮಾಡಿದೀ್ಯಾ
ಹೌದು ಅದಂತ ಮಜ ಇಲ್ಲ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಹೀಗೆ ಕರೆ ಮಾಡ್ತೀರಿ
ಹ ಹನ್ ಮಾಡ್ತಾ ಇರ್ತೀವಿಗೆ ಮತ್ತೆ ಈ ತರ ಈತರ ಸ್ವಲ್ಪ ಟಿಪ್ಸ್ ಕೊಡ್ತಾರಗೆಲ್ಲ ಹ ನಾನು ನಮ್ಗೆ ಗೆಳತಿ ಹ ತರ ಇೋದಕ್ಕೆ ಸರ ಹೋಗುತ್ತೆ ಲಾ ಲಾಸ್ಟ್ ಅಲ್ಲಿ ಏನಾದ್ರು ಏನಾದರೂ ಒಂದು ಟಿಪ್ಸ್
ಹಲೋ
ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಕಿವಿ ಮಾತು ನಿಮ್ಗೆಳತಿಗತೆ ಈಗಿರಿ ಅಂತ ಹೇಳಂಗಿದ್ರಿ ಹೇಳಿ ಎಲ್ಲಾ
ಏನು ಇಲ್ಲ ನೀವು ಖುಷಿಯಾಗಿಿರಿ ಅವ್ನು ಖುಷಿಯಾಗಿ ನೋಡ್ಕೊಳ್ಳಿ ಅಷ್ಟ್ರ
ಹ
ಹ್ಮ್ ಹಾ ನನ್ಗೂ ಅಷ್ಟೇ ನ್ಯವ ತೆಗಳು
ಹ